ಹಲೋ ಹೇಳಮ್ಮ ನಿನ್ನೆ ಫೋನ್ ಮಾಡಕ್ ಆಗ್ಲಿಲ್ಲ ಅಲ್ಲೇ ಹಾಸ್ಪಿಟ್ಲ್ ಹೋಗಿದ್ದು
ಹಾ
ಹಾಸ್ಪಿಟ್ಲ್ ಹೋದೋ ಬರೋದ ಲೇಟ್ ಆಗಿ ಫೋನ ಮಾಡಕ್ ಆಗ್ಲಿಲ್ಲಾ
ಏನಾಗಿದೆ ಸಾರ್
ಏನು ಸ್ವಲ್ಪ ಹೆಂಡ್ತಿ ಹುಷಾರ್ ಇಲ್ಲ ಮನೆಯವ್ರಿಗೆ ಅಲ್ಲೆಲ್ಲೋ ಬೆಂಗಳೂರು ಏನೋ ಹಾಸ್ಪಿಟ್ಲ್ ತೋರ್ಸದ ಬೆಳಿಗೆ ಹೋದ್ರು ತಿರುಗಿ ಸಾಯಂಕಾಲ ಆಯ್ತು
ಹಾ
ಈಗ ಬಂದಿದ್ದ ಆಯಿತು
ಹಾ
ಏನನೋ ಒಂದು ಇರ್ತವಲ್ಲ ಲೇಡೀಸ್ ಸಮಸ್ಯೆ ಇರ್ತಾವಲ್ಲ
ಹಾ ಹಾ ಹಾ ಹಾ ನಾನು ಅದಕ್ಕೇನೆ ಸುಮ್ನೆ ಅದೇ ಹಾ ಹಾಸ್ಪಿಟಲ್ ಅಲ್ಲಿ ಇದೀನಿ ಅಂತ ಹೇಳಿದ್ರಲ್ಲ ಇವತ್ತ ಏನೋ ಸಿಕ್ಕಾಪಟ್ಟೆ ಮಳೆ ಇದೆ
ಹಾ ನಿನ್ನೆ ಮಳೆ ಆಗ್ಲಿಲ್ವಾ
ಲಿಲ್ಲೆವಾಡ ಹೋಗಿದ್ವಿ ಅಣ್ಣ ನಾವು ಒಂಚೂರು ಏನ ಕೆಲ್ಸ ಇತ್ತು ಅಂತ ಅಲ್ಲಿ ಸಖತ್ ಮಳೆ ಆಯ್ತು ಹ ನಾವು ಅಲ್ಲಿ ಒಂದಚೂರೇನ ನಮ್ಮ ತಾಯಿಯರ ಮನೆ ಕಡೆದು ಒಂದಚೂರು ಏನ ಕೆಲ್ಸ ಇತ್ತು ಅಂದಬಿಟ್ಟು ಹೋದೋ ಅಲ್ಲೇ ಸಿಗಾಕೊಂಡು ಮಳೆ ಬೇರೆ ಬಂತು ಆಮೇಲೆ ಯಾರ ಮನೆಯಲ್ಲ ಈ ಸಂಜೆ ಒಂದ್ ಆರೂವರೆ ಮೇಲೆ ಮಳೆಗಿಳ ನಿಂತ ಮೇಲೆ
ಹಾ
ಹೊಲ್ಟ್ ಬಂದು ಈ ಕಡೆ ಇಲ್ಲಾ ಈ ಚೊಕ್ಕಸಂದ್ರ ಕಣ ಆಗೈತೆ ಚೊಕ್ಸಾಂಧ್ರದಲ್ಲಿ ಕೆರೆ ನಿನ್ತಂಗ ನಿಂತೈತೆ ಹ್ಮ್ ಆದ್ರೆ ಈ ಕಡೆ ಆಗಿಲ್ಲ ಯಕಡೆ ಈ ಚೊಕ್ಸಂದ್ರ ಈ ಕಡೆ ದಾಸರಹಳ್ಳಿ ಜಾಲಳ್ಳಿ ಕ್ರಾಸು ಬೋನ್ ಮಿಲ್ಲ್ ಎಲ್ಲಾ ಒಂದು ಎಂಟನೇ ಮೈಲಿ ಬೋನ್ವಿಲಲ್ಲಿ ಒಂದು ಡ್ರಾಪು ಒಂದು ಡ್ರಾಪ್ ನೀರ್ ಬೇಡವಣ
ಅಲ್ಲಾ ಇಲ್ಲಿ ನಮ್ದು ಹಂಗೆ ಆಯ್ತು ಹೆಂಗ ಐತೆ ನಮ್ದ ನಿಟ್ಟೂರ್ ಕಡೆಗೆ ಏನ ಇದೆ ಆಗಿದೆ ಪಕ್ಕದ ಊರೊಳಗೆ ಇಲ್ಲ
ಹಾ ನೋಡಿ ಇಲ್ಲು ಅಷ್ಟೇ ಚೊಕ್ಕಸಂದ್ರದಲ್ಲಿ ಬಂದ್ವಲ್ಲ ಹ ಆ ನೋಡ್ಬೇಕು ಚೊಕ್ಸಂದ್ರದಲ್ಲಿ ಏನು ಅಂದೆ ಆ ರೇಂಜ್ ಅಲ್ಲಿ ಮಳೆ ಉಯ್ದೈತೆ ಗಾಡಿ ತೆವಕೊಂಡು ಬಂದಿಡಿವಿ ಹ ಇಲ್ಲಿ ನೋಡಿದ್ರೆ ಒಂದು ಡ್ರಾಪ್ು ಮಳೆ ಇಲ್ಲ
ಹಾ
ಹಾ ಸಲ ಟೆಪ್ತಾ ಮರ್ಚಿ ಚಿನ್ನಿ ಹಾ
ಹಿಂದೆ ಈಗಂದ ನಾಲ್ಕೈದು್ ನಾಲ್ಕೈದು ವರ್ಷ ಹಿಂದೆ ಆ ಅಲ್ಲಿ ಕೆರೆ ಲ್ಲ ಅಲ್ಲಿ ಅದೇ ಇಲ್ಲ ಹೋಗುತ್ತಲ್ಲ ಕೆನಲ್ ಚಕ್ಷನ್ದಾಗಿ ಕೆರೆ ಅಲ್ಲಿ ನೀರು ಅದು ಕೆರೆ ಗರ್ದ ಹೋಗುತಲ್ಲಾ ಹೆಂಗೆ ಅಂದ್ರೆ ನೀರುತ್ಯ ಒಂದು ಮಂಡಿಿಯದ್ದು ನನ ಬರೋ ಗಾಡಿಯೇ ಆಫ ಆೋ ತ ತಿಳ್ಕೊಂಡೋಗ ಆ ತರ ಬರುತ್ತ
ನನ್ನೆ ಹಂಗೆ ನಾನು ನಮ್ಮ ಅಣ್ಣ ಹೋದ್ವಲ್ಲ ಅಲ್ಲಿ ಹೆಂಗೆ ಅಂದ್ರೆ ಅವ್ನು ಫಸ್ಟ್ ಹ ಏ ನೀರ್ ಐತೆ ಕಾಲೆಲ್ಲಾ ಮ್ಯಾಕತ್ಕೊಂಡ್ ನಾನ್ ಅಂದೆ ಅಪ್ಪ ಹತ್ ನಿಮಿಷ ನಿಧನ ಪರ್ವಾಗಿಲ್ಲ ಕಣೋ
ಹಾ
ನಿಧಾನಕ್ಕೆ ಓಲ್ಟ್ಬಿಡು ಬಿಡು ಯಾಕಂದ್ರೆ ಹಳ್ಳ ಗುಂಡಿ ಇರೋದ್ ಗೊತ್ತಲ್ಲ
ಹೌದು
ಹಾ ಅಲ್ಲೇ ಹಳ್ಳ ಗುಂಡಿಗಳು ಇರ್ತವೆ ನೀರ್ ನಿತ್ಕೊ್ಂಬಿಟ್ಟಿ ಇರ್ತವಲ್ಲಾ ನಮಗ್ ಗೊತ್ತಿರಲ್ಲ
ಹೌದು
ನಾವ ಏನ್ ಮಾಡ್ತೀವಿ ಸಿ ಇದ ನಂಪಾಡ ನಾವು ಪೆಕ್ರಗಳು ಬಂದಂಗ್ ಬಂದ್ಬಿಡ್ತಿೀವಿ ಹಾ ನಾ ಅದಕ್ಕೆೇಳ್ದೆ ನೋಡ್ಕೊಂಡೆ ನಡಿ ನಿಧಾನಕ್ಕೆ ಅೆ ಅರ್ಜೆಂಟ್ ಏನಿಲ್ಲ ಟೂ ವೀಲರ್ ಅಣ್ಣಾ
ಹಾ ಟೂ ವೀಲರ್ದ ಏನ್ ಸಮಸ್ಯೆ ಗೊತ್ತ ಅಲ್ಲಿ ಗಾಡಿ ಹೋಗ್ತಿರ್ತಲ್ಲ ಹೋದ ಒಂದೇ ಮ ಕೋರ್ ಏನ ಆಗಲ್ಲ ಗಾಡಿ ಎಸ್ಲೇಟರ್ ಬಿಟ್ಟರು ಸೈಲೆನ್ ಸರ್ ನೀರ್ ನುಗ್ಬ ಬಿಡುತ್ತೆ
ಹಾ ನೆನ್ನೆ ಅಷ್ಟೊಂದ ಇರ್ಲಿಲ್ಲ
ಹಾ
ಆದ್ರೆ ಇದು ಮಾತ್ರ ಏನುೋ ವಿಪರೀತ ಗಾಳಿ ಗಾಳಿಗೆ ಗಾಳಿ ಓಡ್ಸ ಕಯ್ತಾ ಇಲ್ಲ ಅವನಿಗೆ ಆಮೇಲೆ ಕಣ್ಮಟ್ಕತವಲ್ಲ ಏನಾದ್ರು ಬಂದ್ಬಿಡುತ್ತೆ ಗಾಳಿಗೆ ಅಂತ ಗಾಳಿ ಕಣ್ಣು ಬಿಡಕ್ ಬೇರೆ ಆಗಲ್ವಲ್ಲ ಅದ್ಕ ನಾನಂದೆ ಸ್ವಲ್ಪ ಅರ್ಧ ಗಂಟೆ ಮನೆಗ್ ಹೋಗಿ ಊಟ ಮಾಡಿ ಮಲಕಳೋದಷ್ಟೇ
ಹೂ
ಅರ್ಜೆಂಟ್ ಏನು ಇಲ್ಲ ನಿಧಾನ ಕೆ ನಡಿ ಅಂತ ಇವತ್ ವಿಪರೀತ ಗಾಳಿ ಹೊಡಿತೈತೆ
ಅದೇ ಹೊಡಿತ ಸಕತ್ ಮೊಬ್ಸಕೆ ಆಗ್ತಾ ಐತಿ
ಹೂ
ಏ ಇವತ್ತು ಹೆಂಗ್ ಗತ್ತೋ ಗೊತ್ತಿಲ್ಲ ನೋಡ್ಬೇಕು
ಹೂ
ಇವತ್ತ ಏನ್ ಮಾಡ್ತದ ಏನ್ ಏನ್ ಮಾಡ್ತದ ನೋಡ್ಬೇಕ ಕತೆ
ವಿಪರೀತ ವಿಪರೀತ
ಊರ್ ಕಡೆಗ್ರ ಅನುಕೂಲ ಆಗ್ತದಿಲ್ಲ ಸಿಟಿಗಾದ್ರೆ ಏನು ಪ್ರಯೋಜನ ಆಗಲ್ಲ ಒಟ್ಟೆಗೆ ಏನೋ ಒಂದು ಗತ್ತಾಗ ಜನಗ ಅನುಕೂಲ ಆಗುತ್ತೆ್ರ ಹಳ್ಳಿ ಕಡೆಲ್ಲ ಚೆನ್ನಾಗಿರ ನಮ್ ಕಡೆ ಚೆನ್ನಾಗಯ್ತು
ಎಲ್ಲ ಈ ಬಂತ ಬೇಕು ರೈತರಿಗೆ ಅಡಕೆ ಅಡ ಅಕ್ಕೆ ಗಿಡ ತೆಂಗಿನ ತೋಟ ಬಳೆ ಗಿಡಕ್ಕೆಲ್ಲಾ
ಹಾ
್ರೌಂಡ್ ಮಳೆ ಬಂದ್ರೆ ಚಂದ ಇದ್ರರು ಬೆಂಗಳೂರಲ್ಲ ಬೇಕ ಮೋರಿ ಪಾರಿ ಎಲ್ಲ ಕ್ಲೀನ್ ಅಪ್ ಆಯ್ತದ ನೀಟಾಗಿ ಚೆನ್ನಾಗಿ. ಹಾ ಅದು ಯ ರೇಂಜ್ಗೆ ಅಂದ್ರ ಆ ರೇಂಜಗ್ ಬಿಸತೈತೆ.
ಮಳೆಗಳು ಈಗ ಎಷ್ಟೋ ಬೋರ್ಗಳು ಕೆಟ್ಟೋ ನೀರ್ ಬರ್ತಾಲ್ಲ. ಮಳೆ ಬಂದ ನೀರ್ ಯಾರ ಕೆರೆಗಳ ನೀರ್ ತುಂಬ್ಕೊತ ನೀರ್.
ಹಾ ಅದು ನಿಜ. ನಾವಿ ಬಟ್ಟೆ ಹಣ ಹಾಕಿದ್ದ ಮೂರ್ ರೊಂಡು.
ಹಾ.
ಎಲ್ಲಿ ಸುರಿತಂತ ಒಂದೇ ಒಂದೇ ಬಡ ಎತ್ಕೊಂಡ್ ನಡ್ಬಿಟ್ಟ.
ಹಾ.
ಹಾ.
ಅಯ ಏನು ಮಾಡಕ್ಕಲ್ಲ ನೋಡಂತ ಇವತ್ತೇನ. ಇದು ಬರಳಿ ಮಣೆಯ ಅಂತ ಅಲ್ಲ ಇದು.
ಭರಣಿ ಮಳೆನಾ ಹ ಏನ ಬರ್ಲಿ ಒಂದ ರೌಂಡು. ಆದ್ರೆ ಒಂದ್ ಎರಡ್ ಅವರ್ ಬಿಲ್ಬೇಕು.
ಇದು ಮಳೆ ಎಂಗ ಹಂಗಂದ್ರಂತೆ ಬರಣಿ ಬಂದ್ರೆ ದರ ಎಲ್ಲಾ. ಹ ಏನೋ ಎಂತ ಒಟ್ಟನೆಗ ಅಟ್ಟೆ ಇದ್ದ ಈ ಮಳೆ ಬಂದ್ರೆ ಮುಂದೆ ಒಳ್ಳೇದಾಗತ್ತೆ ಅಂತ್ ತರೋದು ಗಾದೆ ಇದೆತೆ.
ಹಾ ಬಂತಾನ ಬಂತಾನ ಮಳೆ ಇತ್ತ ಬೀಳ್ತೈತ ಎರ ಎರಡ್ ಹನಿ.
ಹ ಅಷ್ಟು ಬಂದ್ರೆ ಸ್ವಲ್ಪ ಮಳೆ ಇದು ಹೆಂಗ್ ಬೀಳತ್ತ. ತಂಗೆ ಆಗತ್ತೆ ಅಂತ ಕಾಲ ಗಾದಿ ಇರೋದು. ಹ್ಮ ಹಿಂದಿನ ಕಾಲದ ಹೇಳೋರಲ್ಲ. ಈಗ್ಲ ಫೇಸ್ಬುಕ್ ಅಲ್ಲಿ ಬರ್ತದ ನೋಡ್ರಿ. ಬರಣಿ ಇದ್ದಾರೆ ತೆರೆ ಮಳೆ ಅಂತ ಏನೋ ಏನ ಆಗ್ತಾ ಇದಾರೆ ಸ್ಲೋಗನ್ಸ್ಗಳಲ್ಲ.
ಹಾ ಹ್ಮ್ ಹ್ಮ್ ಏನೋ ಬರ್ಲಿ ಮಾದವರೆಲ್ಲ ಬಂದೈತೆೇ ನೆನ್ನೆ ಮಳೆ.
ಹಾ ಹೌದೌದು ಹೌದ ಮಾದವರ. ಮಾನ್ಯ ದಿವ್ಯಾ ಮೇಡಮ್ ಅವ್ರು ಹಾಕೊಂಡಿದ್ರು ಮಾದವಾರ ಬರ ಮಳೆ ಜಾಸ್ತಿ ಅಂತ.
ಹ ನಾನು ಅವ್ರದ್ರಲ್ಲ ನೋಡಿದ್ದು ಮಾದವರ ಬಂದ ಮಾದವರ ಬಂದೈತೆ ಮೊನೆ. ತಿಪ್ಪ್ಟೂರ್ ಬಂದೈತೆ ನಿನ್ನೆ ತುಮಕೂರ್ ಬಂದೈತೆ. ಆ ಕಡೆ ನಂದಿನಿಲ್ಲೇ ಒಡ್ಸೆಟ್. ಪೂರ್ತಿ ಬಂದೈತೆ ನಾವು ಅಲ್ಲ ಇದ್ವಲ್ಲ. ಅಂತು ನೋಡ್ದ.
ಹಾ.
ಅಂತ.
ಹೇಗ ಬರ್ಲಿ ಬಿಡ ಅನ್ಕಲ್ ಆಗ್ತದೆ ಅ್ರ ನಮ್ಮ ಕಡೆ ಸಲ್ಪ ಸ್ವಲ್ಪಯತ. ಮಳೆ ಅನುಕೂಲ ಆದಂಗ ಇ ಇವತ್ತೇನಾದ್ ಬಂದ್ರೆ ಇನ್ನ ಅಲ್ಲಿ ಕಾಲಿಡ. ಆಗಲ್ಲ ಆ ಲೆವೆಲ್ ಆಗ್ಬಿಡ್ತದೆ ಊರ್ ಕಡೆ.
ಹ್ಮ ಮಳೆ ಬಂದ ಮಳೆ ಬಂದ್ರೆ ಹಂಗ ಹಂಗ ನಾವು ಒಂದ್. ಒಂದ್ಷ್ಟ ಗಿಡಗಳು ಹಾಕೊಂಡಿದೀ ಪಪಾಟ್ ಅಲ್ಲಿ.
ಹಾ ಏನ ಗಿಡಗಳ ಹಾಕೊಂಡಿದೀರಾ. ಏನ್ ಏನ್ ಗಿಡ ಹಾಕಿದೀರಮ್ಮ.
ನನ್ ನಮವ್ ದೊಡ್ತ.
ಹಾ. ಅಲ್ಲ ಡಾಗಾನ್ ಫ್ರೋಟ್ ಹೆಂಗ್ ಬೆಳಿಕ್ ಆತಾರ ನೀವ ಹಾಕೊಂಡ್ರೆ.
ದೊಡ್ಡದು ಪಾಠ ಬರುತ್ತೆ ಗೊತ್ತಾ ಹ. ಇಪ್ಪತ್ತೈದು ಕೆಜಿ ಐವತ್ತು ಕೆಜಿ ಸಿಮೆಂಟ್ ಬಕೆಟ್ ಬರ್ತವಲ್ಲ. ಆ ತರ ಬಕಿಟಲ್ಲಿ ಹಾಕಿದೀವಿ. ಅಂತ ಆಮೇಲೆ ದಸ್ವಾಳ ಲ್ಲಾ ನೂರು ರೂಪಾಯಿ ಟಬ್ಬಗಳು ಬರ್ ದೊಡ್ಡ ದೊಡ್ ಟಬ್ಬಗಳು ಅಂತ ಟಬ್ಬಾ ಇದಿದ್ದೀವಿ
ಹಾ
ದಾಳಿಂಬ್ರ ಗಿಡ ಐತೆ ಕರ್ಬೇವ ಗಿಡ ಐತೆ ನಿಂಬೆೇಕಾಯಿ ಗಿಡ ಐತೆ ಬ್ರಹ್ಮಕಮಲ ಐತೆ ದಾಸವಾಳವೇ ನಾಲ್ಕ ಐ ಕಲರ್ತರ ಅವೇ ರೋಜವೇ ಅಂತ ಹ ಆಮೇ ಅ ಇದು ಇದ್ ಬೆಳಿತೀವಲ್ಲ ಏನು ಬಚ್ಲೆ ಸೊಪ್ಪು ಅಂತಾರೆ ಬಚ್ಲೆ ಸೊಪ್ಪು ಅವವು ನ ಬ ಜನ್ ಬೆಳ್ಕೊಂಡಿದೀವಿ ಯಾವಾಗಾದ್ ಮತ್ತ ಸಾರ್ ಮಾಡ್ಬೇಕಾದ್ರ ಎಲ್ಲ ಕತ್ತರ್ಸ್ಕೊಂಬಂದ್ ಹಾಕ್ತಿೀವಿ
ಹ್ಮ್
ಹಂತಾ ಆಮೇಲ್ ಶೋ ಗಿಡ ಒಂದಷ್ಟು ಮೊನ್ನೆ ಅಂಗ ಬಟರ್ ಫ್ರೂಟ್ ಒಂದ್ ಬಂದಿತ್ತು ಅದೇ ಬೆಣ್ಣೆಹಣ್ಣು ಅವಕಡ ಅಂತಾರ ಗಿಡ ಬಂದಿತ್ತು ನಾನನ್ ಏನ್ ಮಾಡ್ದ ಇಲ್ಲಿ ಹೆಂಗಿ ಪಾಟಲ್ ಬರಲ್ಲ ಅಂದ ದಾಳಿಂಬ್ರ ಗಿಡ ಡ ಅವ ಕಡ ಅದು ಬೆಣ್ಣೆಹಣ್ಣಂದು ಅಳ್ಸನ್ಣ್ ಗಿಡ ದೊಡ್ಡ ಪಾತ್ರೆ ಎಲ್ಲ ನಮ್ ಚಿಕ್ಕಮ್ಮ ಬಂದಿದ್ರು ಊರಿಂದ ಅವ್ದ ದ ತೋಟ ಐತೆ ಅ ನೆಲ ಕಣುದ್ರೆ ಚೆನ್ನಾಗಿ ಬರ್ತವೆ
ಹೌದು
ಹಾ ನಾನ್ ಅದಿಕ್ಕೆ ತಗೊಂಡವ್ರಿ ಅಂತ ಅಂದಬಿಟ್ಟು ಕೊಟ್ಟು ಕಳಿಸತೇ
ತಿಲಲ್ವಾ
ದೊಡ್ಬಾದ್ರೆ ಒಂದ್ ಮೂರ್ ನಾಕ್ತಲ್ಲ ಅಣ್ಣ ಪಾಟಲ್ಲಿ ದೊಡ್ಬಾದ ಅ ಏನ್ ಮೂರ್ ನಾಲ್ಕೀ ಒಳಗಡೆ ಅವದೇ
ಹ್ಮ ಹ್ಮ್ ಹ್ಮ ಹ್ಮ್ ಮತ್ತ ಇಷ್ಟೆಲ್ಲ ಹಾಕಿರಲ್ವಾ ವೇಟ ಆಗಲ್ವಾ ಇದಕ್ಕೆ ಆ ಇದ ಮನೆಗೆ
ಏನಣ್ಣ ಇನ್ ಎಂತ ವೇಟ್ ಅಣ್ಣ ಮಂಜ ಮ್ಯಲ್ ಮೇಲ್ ತೆರಸ್ ಮ್ಯಲ್ ತರಸ್ಮ ಭೀಮಾ ಹಾಕೊಂಡು ಪಿಲ್ಲರ್ ಹಾಕೊಂಡ್ ಇರ್ತಾರೆ ನಡೀತವೆ ಹ್ಮ್
ಮತ್ತೆ ಟೀದು ಅದಾಗ ಆ ಟೀ ಮಾಡೋದು ಬರುತ್ತಲ್ಲ ಎಥದು ಲೆಮನ್ ಗ್ಸ್
ಲೆಮನ್ ಗ್ರಾಸ್ ಐತೆ ಅಲೋವಿರಾ ಗಿಡ ಐತೆ ಅಂತ ಆರೋಗ್ಯಕ್ ಬೇಕಾಗಿರಾ ಅಂತ ಎಲ್ಲ ಇಕೊಂಡಿದೀವಿ ಒಂದಷ್ಟೇ
ಹ್ಮ ಒಂದೆ ಮಂದಲ್ಲ ಲೆಮನ್ ಗ್ರಾಸು ಎಲ್ಲಾನ ಅದು ಆಹ್ ಲೆಮನ್ ಗ್ರಾಸು ಮತ್ತೆ ಈ ಆಮೇಲೆ ಇನ್ನೊಂದು ಯಾದೋ ಕೇಳ್ದ ಹಡದಬಡ್ದು
ಅಮೃತ್ ಬಳ್ಳಿ ಹಾಕಂಡ್ರೆ ಶು ಇವರ್ಗೆ ಒಳ್ಳೇದು ಬೆಳಿಗ್ಗೆ ಹೊತ್ತಲ್ಲಿ ಖಾಲಿ ಹೊಟ್ಟೆಲೆ ಒಂದೆಲೆ ಅಗ್ ತಿದಬಿಡ್ಬೇಕು
ಹೋಯ್ ಬಿಡುತ್ತಲ್ಲ ಎಂತದ್ದು ಸ್ಕಂದ ಎಂತದು ಅಂತ ಹೇಳ್ತಾರೆ ಶಂಕ ಪುಷ್
ಅದೈತಣ ಗೇಜಾಣ್ಣವಿ ಅವು ಬೀಜ ಹಾಕ್ಬಿಟ್ಟಿದ್ದೀವಿ ಬ್ಲೂ ಕಲರ್ ಬಿಡದು ಕೆಂಪ
ಬ್ಲೂ ಕಲರ್ ಕೆಂಪು ಕಲ್ ಎರಡು ಮೂರ್ ಕಲರ್ ಇದೆ
ಹ ವೈಟ್ ಇದೆ ವೈಟ್ ಇದೆ ಬ್ಲೂ ಇದೆ ನೀಲೆ ಅದನ್ನ ನೀರಲ್ಲಿ ಅನ್ಸ್ಬಿಡ್ತೀವಿ ರಾತ್ರಿ ಕಿತ್ತಿ
ಹಾ
ಬೆಳಿಗ್ಗೆ ಕುದಿಸಬಿಟ್ಟು ಕುಡತಿ ಪ ಸಿ ಒಡಿ ಪ್ರಾಬ್ಲಮ್ ಅಂತಾರಲ್ಲ ಅದಕ್ಕೆಲ್ಲ ಒಳ್ಳೇದು ಹೆಣ ಮಕ್ಳಿಗೆ
ಅದ ಇದ್ಕ್ಕೂ ಒಳ್ಳದ ಅಂತಲ್ಲ ಟೀ ಕುಡಿದ್ರರು ಇನ್ನುೂ ಚೆನ್ನಾಗಿರುತ್ತೆ
ಹು ಹು ಹು ಹಾ ಟಿ ಎಲ್ಲ ಮಾಡ್ಬೋದು ಅದ್ರುದೇ ಬರೇ
ಹಾ ಮ ಹ್ಮ್ ಒಟ್ಟ್ನಲೆಲ್ಲ ಆಯುರ್ವೇದಕ್ ಹಾಕೊಂಬಿಟ್ಟ್ರ ದೊಡ್ ಗಿಡ ಆದ್ರೆ ಹೆಂಗ ಮಾಡ್ತೀನಿ ದೊಡ್ಡ ಮನೆ ಆಗ್ಬಿಟ್ರೆ ನೀವು
ಮಲ್ಗೆ ಗಿಡ ಐತೆ ಹುಂತ
ಮನೆಯಲ್ಲೇ ಅ ಆಯುರ್ವೇದಕ್ ಇಟ್ಕ ಗಿಡಗಳನ್ ಇಟ್ಕೊಬಿಟ್ಟಿದ್ರ
ನಮ್ಗೊಂದ್ ಸ್ವಲ್ಪ ಆಸಕ್ತಿ ಅಣ್ಣ ಗಿಡಗಳ ಮೇಲೆ
ಇಟ್ಟಿರ್ತರೆ ಹ ಶುಗರ್ ಗಳು ಬಟ್ಟಿನಲ್ಲಿ ಕಾಯಿ ಮತ್ತೆ ಆಮೇಲೆ ಇದು ಎಂಥದ್ದು ಸೊಪ್
ಅದೇ ನುಗ್ಗೆ ಸೊಪ್ಪಣ್ಣ ಮುರುಂಗ ಪುಡಿ ಅಂತಾರೆ ನುಗ್ಗೆ ಸೊಪ್ಪಿನ ಪುಡಿ ಮಾಡಿ ಇಟ್ಕೊಂಡು
ಹಾ
ಮಾಡಿ ಇಟ್ಕೊಂಡು ಬೆಳಿಗ್ಗೆ ಹೊತ್ತಲ್ಲಿ ಖಾಲಿ ಹೊಟ್ಟೆಗೆ ಒಂದ್ ಲೋಟ ಬಿಸ್ನೀರ್ಗೆ ಅಕಂಡಿ ಕುಡಿಬೇಕು
ಹೌದೌದು ಒಳ್ಳೆ ಕುಡ್ರೇ ಶುಗರ್ ಕಡಿಮೆ ಶುಗರು ಬರೆ ಪುಡಿ ಫುಲ್ಲೂ ಆ ಫುಲ್ಲು ಬೇಯ್ಸಬೇಕ ಹಂಗೆ ಕುಡಿಯದಾ
ಏನಿಲ್ಲ ಬಿಸ್ನೀರ್ಗ ಒಂದ್ ಚಮಚ ಹಾಕ್ಬಿಟ್ಟು ಕುಡಿತಾ ಇರೋದು
ನ ಫುಲ್ ಪುಡಿ ಮಾಡಸ್ಬೇಕಂಗಾರ ಅದನ್ನ್ ಮಾಡಿ
ಏನಿಲ್ಲ ನುಗ್ಗೆ ಸೊಪ್ಪ್ ಕಿತ್ಬಿಟ್ಟು ಒಂದ್ ಎರಡ್ ದಿವ್ಸ ಬಿಸ್ಲು ಇಕ್ಕದ್ರ ಅಯ್ಯ ಕೈಯಲ್ಲಿ ಇಸ್ಕ್ ಇಕ್ಕದ್ರನೆ ಪುಡಿ ಆಗತ್ತಾರ ಪುಡಿ ಆಗಿತ್ತೆ ಅದು
ಹು ಹು
ಅಂಬ ಅದನ್ನೇನು ಏನು ಮಾಡಂಗಿಲ್ಲ
ಹಾ
ಹ ಇದನ್ನ ಏನೋ ಪುಡಿ ಮಾಡ್ಬಿಟ್ಟಿ ಮಿಕ್ಸಿ ಜಾರ್ಗ್ ಹಾಕ್ಬಿಟ್ರೆ ಪುಡಿ ಆಗುತ್ತೆ ಬೆಳಿಗ್ಗೆ ಹೊತ್ತಲ್ಲಿ ಎದ್ದಾಗ ಬಿಸ್ನೀರು ಕಾಯಿಸಕೊಳ್ಳೋದು ಒಂದ್ ಚಮಚ ಹಾಕ್ಬಿಟ್ಟು ಕುಡ್ಕಳದು ನೋಡಿ ಇವಾಗ ಶಂಖ್ ಪುಷ್ಪಲ್ಲಿ ನೀವ್ ಗ್ಯಾಪ್ಸಿದ್ಕೆ ಕೆಳಕ್ಕೊಗಿದೆ ಅಣ